ಹಲೋ ಏನ್ ಮಾಡ್ತಿದ್ದೀರಾ? ಹಾ ಆರಾಮು
ಏನಿಲ್ಲ ಸುಮ್ಮ ಹಾ ಆರಾಮ್ ನೋಡ ಕುಂತಿದ್ದೆ ಹೊರಗ ಹೊರಾಗ್ ಕುಂತಿದ್ದೆ ಹಂಗ್ ತು ಮ್ ಗಾಳಿ ಒಳ
ಹ ಇವಾಗ ಚೆನ್ನಾಗ್ ಗಾಳಿ ಬರ್ತಾ ಇರತ್ತಲ್ಲಾ ಆಚೆ
ಹಾ ಚೆನ್ನಾಗ್ ಬರತಿತಿ ನಿಮ್ ಕಡೆ
ಹಾ ನಮ್ಗೂ ಅಷ್ಟೇ ಬರತ್ತೆ ಬಟ್ ನಾವಿರೋದು ಹಾಸ್ಟೆಲ್ ಅಲ್ವಾ ಆಚೆ ಎಲ್ಲ ಅವ್ ಅಗಲ್ಲಾ
ಹೌದಾ ನೈಟ್ ಟೈಮ್ ಹೋಗಲ್ಲ
ಹ ನೈಟ್ ಇಲ್ಲ ಆರೂವರೆಗೆ ಲ ಕ್ಲೋಸ್ ಆಗುತ್ತೆ ಗೇಟ್ ಹ್ಮ್ ನೈಟ್ ಬಿಡಲ್ಲ ಪರೀಕ್ಷೆ ಎಲ್ಲಾ ಇದು ಮಂಗಳವಾರ
ಹೌದಾ
ಐದು ದಿನ ಗ್ಯಾಪ್ ಕೊಡ್ತಾರೆ ಬಟ್ ನಾವ್ ಓದೋದೇ ಏನಂದೇ ಎಕ್ಸಾಮ್ ಇಂದಿನ ದಿನಾನೆ
ಹ್ಮ್ ನಮ್ದು ಮುಗಿದ್ವು ಇನ್ನು ಫಿಫ್ಟೀನ್ ಡೇಸ್ ಗ್ಯಾಪ್ ಕೊಟ್ಟಿದ್ದಾರೆ ರಜೇ ಫಿಫ್ಟಿನ್ ಡೇಸ್
ಹೌದಾ
ಹ್ಮ್ ಆಮೇಲೆ ಹಾ ಆಯ್ತು ನಿಮ್ದು
ತ್ತ
ನಾನು ಅನ್ನ ಸಾಂಬಾರ್ ಹ ನಿಮ್ದು
ನಮ್ದು ನಮ್ಮ ಇದು ಇದ್ಕೊತಿದ್ರು ಗೋಬಿನು ಮತ್ತೆ ಪಲಾವ್
ಹೌದಾ ಚೆನ್ನಾಗಿತ್ತ ಊಟ
ಅಯ್ಯೋ ಏನು ಗೊತ್ತಲ್ವಾ ಅಷ್ಟಷ್ಟು
ಹ್ಮ್ ಮತ್ತೆ ಶಿಕ್ಷಣ ಹೇಗ್ ನಡ ಆತಿ ಎನ್
ಚೆನ್ನಾಗೆ ನಡೀತಾ ಇದೆ ಇವಾಗ ಏನ್ ಗೊತ್ತಲ್ಲ ಎಷ್ಟು ಓದಿದ್ರು ಒಳ್ಳೆ ಉದ್ಯೋಗ ಪಡೆಯೋಕೆ ಕಷ್ಟ
ಹೌದೌದು ಎಷ್ಟೊ ಓದಿದರು ಸಾಕಾಗಲ್ಲ
ಹೌದ ಇವಾಗ ಹಂಗೆ ಇರೋದು ಅಲ್ವಾ ಕಾಲ
ಇದರದು ಎಲ್ಲಾ ಬಗ್ಗೆನು
ಹೌದು ಖಂಡಿತಾ ಏನ್ ಎಷ್ಟು ಅಂತ ಇದೇ ಇಂಪಾರ್ಟೆನ್ಸೇ ಇಲ್ಲ ಎ ಸ್ಕಿಲ್ಸ್ ಮಾಡಿದಾಗ ಅಂದ್ರೆ ಎಷ್ಟು ಮಾರ್ಕ್ಸ್ ತಗದ್ರು ಅಂಕ ಪಡದ್ರು ಏನ್ ಅಷ್ಟೊಂದ ಏನ್ ವ್ಯಾಲ್ಯೂ ಇಲ್ಲ ನಮ್ಮ ಹತ್ರ ಏನಾದ್ರು ಒಂದ್ ವಿದ್ಯೆ ಇದ್ರೆ ಹ್ಮತ ಹೌದು ಇವಾಗೆಲ್ಲ ಗೊತ್ತಲ್ಲ ಹ್ಮ್ ಇವಾಗ ಯಾವಾಗ ಇವಾಗ ಉದ್ಯೋಗ ಏನ ಪಡ್ಕೊಂತೀರಿ ಮತ್ತೆ ಯಾವಾಗ ನಮ್ಮನ್ ತಗಿ ಬಿಡ್ತ ಅ ಅವ್ರಗ ಗೊತ್ತಿರಲ್ಲ ನಮಗೂ ಗೊತ್ತಿರಲ್ಲ
ಹಾ ಹೌದು ಆ ತರ ಇರುತ್ತ ಹಾ ಹಾ
ಯಾರನಾದ್ರು ಕೇಳಿದ್ರು ಇವಾಗ ಏನ್ ಗೊತ್ತ ಓದವರೆಲ್ಲ ಅಂಕ ಪಡದ್ರೆ ಏನು ಯೂಸ್ ಇಲ್ಲ ಬಟ್ ಏನೋ ನಮ್ಮ್ ತಲೆಯಲ್ಲಿ ನಾದ್ರು ಒಂದು ವಿದ್ಯೆ ಇದ್ರೆ ಮಾತ್ರ ಓದೋದು ಬಾಯಪಟ್ಟ ಮಾಡೋದು ಬರಯೋದ ಹ್ಮ್ ನಾ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನೀವು
ಹ್ಮ್ ನಂದು ಫಾರ್ಮಸಿ
ಹೌದಾ ಹ ಹಾ ಅಂದ್ರೆ ಇನ್ನ ಎಷ್ಟ ಎಷ್ಟ ವರ್ಷ ಕೋರ್ಸ್ ಅದೆಷ್ಟ ಹ ಕಾಲೇಜ್ ಎಲ್ಲ ಬ ನಡಿ ಇದೆ ಬಟ್ ನಾವ್ ಹೋಗೋದು ಗೊತ್ತ ಲ್ಲ ಯಾವಾಗೂ ಒಂದೊಂದ್ ಸರಿ ಅಂದ ನಾವಂತೂ ನಿಮ್ಗೆ ಎಷ್ಟ್ ಗಂಟೆ ಕಾಲೇಜ್ ತ್ತ
ಹ ನಮ್ದ ನಾವ್ ಇಲ್ಲಿಂದ ಹೋಗೋದು ಬರೋದು ಮಾಡ್ತೀನಿ ಡೇಲಿ ದಿನಾನು ಆ ಕುಷ್ಟಗಿ ನಂದು್ದ ಒಂದು್ ಹದಿನೆಂಟು ಕಿಲೋಮೀಟರ್ ಆತರ ಆಗುತ್ತೆ ಹೋಗೋದು ಬರೋದು ಮಾಡ್ತೀನ್ ದಿನಾ ಇಲ್ಲಿಂದ ಎಂಟು ಗಂಟೆ ಹಾ ಹಾ ಎಂಟ ಗಂಟೆ ಇಲ್ಲಿಂದ ಇಲ್ಲ ಬ ಈ ಬಸಲ್ಲಿ ಹೋಗ್ತೀನಿ ನಾನು
ಅದೇ ಅದೆ ನೀವು ಮನೆಯಿಂದ ಅಡ್ಡಾಡ್ತಿರಲ್ವಾ
ಹಾ ಹಾ ನಿಮ್ದು ಹಾಸ್ಟೆಲ್ ಆಗುತ್ತೆ
ಹಾ ಹೌದು ನಿಮ್ದು ಮನೆ ನಿಮ್ಗೆ ಒಳ್ಳೆ ಊಟ ಸಿಗತ್ ಮನೆಯಲ್ಲಿ ನಮಗ್ ಗೊತ್ತಲ್ಲ ಊಟ ಯಾವಾಗ ಮನೆಗ್ ಹೋಗ ವಿ ಅಂದ್ರೆ ಅವಾಗ ವು ಅದೊಂ ತರಾ ಹಬ್ಬ ಬಿಡಿ ನಮಗ್ ಮನೆಗ್ ಹೋಗೋದೆೇ
ಹ್ಮ್ ಹ್ಮ್ ನಾವೆಲ್ಲಾ ಎಕ್ಸಾಮ್ಸ್ ಇದ್ದ ಎಲ್ಲಾ ಪರೀಕ್ಷೆ ಕತ್ತಾಗೆಲ್ಲ ಬಸ್ ನಲ್ಲಿ ಕೂತ್ಕೊಂಡು
ಓದಕೊಂಡ್ ಹೌದು ಅದೊಂತರ ಚಂದ ನಾನ್ ಅವಾಗ ಪಿ ಯು ಅಲ್ಲಿ ಇದ್ದವಾಗ ಹಂಗೆ
ಉಪಯೋಗ್ ಮಾಡ್ಕೋಬೇಕು
ಹ್ಮ್ ಹೌದೌದು ಈ ಎಲ್ಲ ನಾವು ಅಷ್ಟೆ ಪಿ ಯು ಅಲ್ಲಿ ಇದಾವ ಬುಕ್ ತೆಗಿಲೇಬೇಕಾಗಿತ್ತು. ವ್ಯಾನಲ್ ಕುೂತ್ಕೊಂಡು ಹೋಗ್ತಾ ಇದ್ರು ಬುಕ್ ತಗಿಲೇಬೇಕು ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಶಿಕ್ಷಕರಗೆ.
ಹ್ಮ್ ಮತ್ತೆ.
ಮತ್ತೆ ಹೇಳ್ಬೇಕು.
ಏ ಬರ್ದಿದಿ. ಅಕ್ಕ ನೀವು ಕಾಂಪಿಟೇಟಿವ್.
ಅಕ್ಕ ನೀವು ಕೆಸೆಟ್ ಕರ್ನಾಟಕದ ಒಂದ ಸೀಟ್ ಎಂಟ್ರೆನ್ಸ್ ಎಕ್ಸ್ಮ್. ಎಕ್ಸಾಮ್ ಇದೆ ಅಲ್ವಾ ಹ ಅದು ಬರ್ದಿದ್ದೀನಿ ಆ ಮತ್ತೆ ಇದು ಬರ್ದಿದ್ದೀನಿ. ಸ್ಟೆ ಮೆಡಿಕಲ್ ದೂ.
ಹೌದಾ ನೀಟು.
ಹ ನೀಟ್. ಅದು ಬರೆದಿದ್ದೀನಿ ಬಟ್ ಸಿಕ್. ಕಿದ್ದ ಇದ್ರಲ್ಲಿ ಕರ್ನಾಟಕ ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅ.
ಹ್ಮ್ ಹ್ಮ್ ಹೌದಾ.
ಗೌರ್ಮೆಂಟ್ ಸೀಟ್ ಅಲ್ವಾ.
ಇಲ್ಲ ನಂದು ಗೌರ್ಮೆಂಟ್ ಹಾಕಿಲ್ಲ ನಾನು ಹಾಕ್ತಿದ್ದೆ ಬೇಡ ಅಂತ್.
ಅಂದ್ರೆ ನೀವು ಎನ್ ಒತ್ತಾ ಇರೋದು ಹೇಳಿ ಪ್ಯಾರಾಮೆಡಿಕಲ್ ಓಕೆ ಓಕೆ ಅದು ಎಷ್ಟು ವರ್ಷ ಫಾರ್ಮಸಿ ಅದೇ ಬೇರೆ ಕೋರ್ಸ್ ಹ ಹಾ ಅಂದ್ರೆ ಈ ಬೀಫ. ಫಾರ್ಮು ಡಿಫಾರ್ಮೋ ಅದಾ.
ಹಾ ಹಾ ಅದೇ ನಂದು ಬಿ.
ಬಿಫರ್ಮ್. ಓಕೆ ಮತ್ತೆ ಡಿಫಾರ್ಮ್ ಮಾಡದು. ರಾ.
ಅಲ್ಲ ಡೀಟ್ ಎರಡು ವರ್ಷ ಇರುತ್ತೆ ಬಿಎ ಅಂದ್ರೆ ನಾಕ್ ವರ್ಷ ಇರುತ್ತೆ
ನೀನ್ ಇವಾಗ್ ಭಿ ಬೀಫಾಮ್ ನಾಲಕ್ ವರ್ಷ ಮಾಡ್ಬೇಕು.
ಹಾ ನಾಕ್ ವರ್ಷ ಇವಾಗ ಮೂರನೇ ವರ್ಷ ನಾನು.
ಸೆಕೆಂಡ್ ಪಿಯು ಆದ್ಮೇಲೆ ಇಲ್ಲ ಅಂದ್ರ.
ಹ ಇಲ್ಲ ಇಲ್ಲ ಸೆಕೆಂಡ್ ಪಿ ಯು ಆದ್ಮೇಲೆ ಓದ್ಬೇಕ ಇದು.
ಹೌದಾ. ಹ ನಾಲ್ಕು ವರ್ಷ ಮತ್ತೆ ಡಿ ಫಾರಂ ಓದ್ಬೇಕ. ಅಂದ್ರೆ ನಾಲ್ಕ ವರ್ಷಾ
ಇಲ್ಲ ಇಲ್ಲ ಅದು ಎರಡು ವರ್ ಇದು ಎಲ್ಲಾ ಪಿ ಯು ಮೇಲೆೇ ಓದದಿದು ಟೆಂಥ್ ಮೇಲೆ ಬರೋದಿಲ್ಲ ಟೆಂತ್ ಮೇಲೆ ಅಂದ್ರೆ ಪ್ಯಾರ ಮೆಡಿಕಲ್ ಶಿಕ್ಷಣ ಬರುತ್ತೆ
ಹೌ ಹೌದಾ ನಂಗ್ ಗೊತ್ತಿಲ್ಲ ಬಿಡಿ ಇದಕ್ಕೋಸ್ ಬಗ್ ಅಂದ್ರೆ ಇ ನಮನ್ ಗೌರ್ಮಂಟ್ ಅನ್ಕೊಂಡಿದ್ದಿ ಗೌರ್ನಮೆಂಟು ಇದೆ ಅಲ್ವಾ?
ಹಾ ಐತಿ ಐತೆ ಎರಡುೂ ಐತೆ ಗೌರ್ಮೆಂಟು ಐತಿ ಪ್ರೈವೇಟು
ನಮ್ಗ ಗೊತ್ತು
ಮತ್ತೆ
ಅದೆ ಇದು ಅದು ಅಂದ್ರೆ ಮತ್ತೆ ಕೆಲ್ಸ ಮಾಡಕ್ ನೀವು ನಿಮ್ಮ ಊರ್ ಕಡೆನ ಮಾಡ್ತೀರಾ ಇಲ್ಲ ಎಲ್ಲಾನ ಅಂದ್ರೆ ಎಲ್ಲಾದ್ರು ಪಿಜಿ ಗ ಬರ್ತೀರಾ?
ಇಲ್ಲ ಇಲ್ಲ ಇಲ್ಲೇ ನಮ್ಮೂರಲ್ಲನೇ
ಹೌದು ಅಲ್ ಅಂದ್ರೆ ಚೆನ್ನಾಗಿರುತ್ತೆ ಬಿಡಿ ಅಲ್ಲೇ ಮಾಡಿ ಅದ ಇಲ್ಲಿ ಬಂದ್ರು ಏನೋ ಅಯ್ಯೋ ಬಿಡಿ ನಾವ್ ಏನಿದ್ರು ಇಲ್ಲೇ ಮಾಡ್ಬೇಕು ಇನ್ನ ಹ ಹೌದು ಪಿಜಿ ಹ್ಮ ಕಷ್ಟ ಜಾಸ್ತಿ ಕಷ್ಟ ನಿಜ ಅಂದ್ರೆ ಚೆನ್ನಾಗಿರು ಇರುತ್ತೆ ನಮ್ ಜೀವನಾನು ಬಟ್ ಅಷ್ಟೆ ಮನೆ ನೆನಪಾಗುತ್ತೆ ಅವಾಗ ಅವಾಗ
ಹ್ಮ್
ಅದು ಹಾ ಹ ಚೆನ್ನಾಗಿದೆ ಏನ್ ಆರೋಗ್ಯ ಚನ್ನಾಗಿದೆ ಹ್ಮ ಹ್ಮ ಚೆನ್ನಾಗಿದೆ ಅ ಏನ ಆರೋಗ್ಯ ಚೆನ್ನಾಗಿದೆ, ಯಾವಾಗೂ ಹುಷಾರಿರಲ್ಲ ಊಟ ಇಷ್ಟ ಚೆನ್ನಾಗಿರೋ ಊಟ ಕೊಡಲ್ವಲ್ಲ ನಮ್ಗೆ ಏನಂದ್ರೆ ಏನಾದ್ರು ಒಂದು. ಗಟ್ಟಿದ ಎತ್ತಕೋನಕ್ ಹೋಗಲ್ಲ ಅಷ್ಟೊಂದು ತುಂಬಾ ಕಷ್ಟ ಆಗತ್ತೆ ಅಷ್ಟ ಇಲ್ಲಿ ಏನ ಪ್ರೋಟೀನು ಅ ಏನು ಸಿಗಲ್ಲ ನಮ್ಗೆ
ಹ್ಮ್ ನಾವ್ ಚಲೋತ್ ನಂಗಿದ್ರ ಎಲ್ಲಾ ಕೆಲ್ಸಾ ಮಾಡಕ ಆಗುತ್ತ
ಹೌದೌದು ನಿಂಗೆ ಅಕ್ಕ ತಂಗಿ ಇದಾರಾ
ಯಾರಿಗೆ ಗೊತ್ತ ಹ್ಮ್
ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ ಹ್ಮ ಹ ಚೆನ್ನಾಗಿದ್ದಾರೆ ಅಂದ್ರೆ ನಾನು ಏನವಾ ಹ್ಮ್
ಮತ್ತೆ ಏನೇನ್ ಕಲ್ಕೊಂಡ್ರಿ ನಿಮ್ ಶಿಕ್ಷಣ ಇಂದ
ನಮ್ ಶಿಕ್ಷಣ ಇಂದನ ಏನಿಲ್ಲ ಎಕ್ಸಾಮ್ಗೆ ಇನ್ನು ಕಲಿಬೇಕು ಅಂದ್ರೆ ಇವಾಗ ಸೀನೋ ಕಲ್ತಿದಿಲ್ ಓದೋದು ಬುಕ್ಕಲ್ಲಿ ಹ ಹ ಓದು ಬುಕ್ಕಲ್ಲಿ ಏನಿರುತ್ತ ಅದನ್ನ ಹೋಗಿ ಎಕ್ಸ್ ಜಾಮಲ್ ಬೈಯೋದಷ್ಟೇ ಕಲಿಬೇಕು ಇನ್ ಕಲಿಲ್ಲ ಅಂದ್ರೆ ಉದ್ಯೋಗ ಸಿಗಲ್ಲ ಇನ್ ಮತ್ತೆ ಅಷ್ಟೇ ಒಂದೇ ಸರಿ ಮದ್ವೆ ಅಂತಾರೆ ಅಷ್ಟೆ ಹ್ಮ ಹ್ಮ್
ಹ್ಮ್
ಇ ಏನ್ ಮಾಡದು ಶಿಕ್ಷಣಾ ಎಷ್ಟಿದ್ರು ಕಡಿಮೆನೆ ಬಟ್ಟು ಎಲ್ಲ ನೀವು ಇದು ರ ಈಗ ಸರ್ಕಾರಿನ ಅಂದ್ರೆ ಪ್ರೈವೇಟ್ ಸ್ಕೂಲ್ ಕಾಲೇಜ್
ಹಾ ಹಾ ನನ್ ಪ್ರೈವೇಟ್ ಎಲ್ಲ
ಹೌದಾ
ಹ್ಮ್
ನನಗಿದು ಫಾರ್ಮಸಿ ಬಗ್ಗೆ ಏನ ಗೊತ್ತಿಲ್ಲ ನಾನು ಸಿ ಇ ಟಿ ಮೇಲೆ ಅಪ್ಲೈ ಮಾಡೋನ ಅನ್ಕೊಂಡೆ ಇದ್ದೆ
ಇಲ್ಲ ಇಲ್ಲ ಇದು ಸಿಇಟಿ ಮೇಲೆನೆ ಬರೋದು ನೀಟ್ ಅಂದ್ರೆ ಆ ನೀಟ್ ಅಂದ್ರೆ ಅದು ಎಂ ಬಿ ಬಿ ಎಸ್ ಬಿ ಎಂ ಎಸ್ ಬರುತ್ತೆ ಸಿಇಟಿ ಮೇಲೆ ಇದು ಬರುತ್ತೆ ಫಾರ್ಮಸಿ ಸಿ
ಹ ಹಾ ಹೌದ ಸರ್ ಅಂದ್ರು ಬಗ್ಗೆ ಬ್ಯಾ
ಮತ್ತೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾ ಓದಿದ್ರ ಅವಾಗೆಲ್ಲ ಏನೆಲ್ಲಾ ಬಂದ ಮಂದ ಸ್ಕೂಲು ಎಲ್ಲ ಕೋವಿಡ್ ಟೈಮ್ ಅಲ್ಲಿ
ಅಯ್ಯೋ ಅದೊಂತರ ಬಿಡಿ ನಾನ್ ಹತ್ತನೇ ಕ್ಲಾಸ್ ಅಲ್ಲಿ ಇದ್ದೆ ಕೋವಿಡ್ ಅಲ್ಲಿ
ಹಾ ನಾವು ಹಾ ಬರ್ದ್ವಲ್ಲ ಇದು ನಮ್ದ ಬಬಲಿಂಗ್ ಹಾ ಟಿಕಿಂಗ್ ಬಬಲಿಂಗ್ ಇತ್ತು ಏನ್ ಬರೆಯೋದೇನ್ ಇರ್ಲಿಲ್ಲ ನಾವು ಒಂಬತ್ತನೇ ತರಗತಿ ಎಕ್ಸಾಮ್ ಫಸ್ಟ್ ಅ ಒನ್ನೆ
ಬಂದ್ಬಿಟ್ಬೋದು ಹ್ಮ್ ಹ್ಮ್
ಆಮೇಲೆ ಮುಂದ್ ಬರಕ ಆಗ್ಲಿಲ್ಲ ಎಲ್ಲಾ
ಹ್ಮ್ ಕರೆಕ್ಟ್ ಅದು ಇನ್ನೊಂದ್ಸರಿ ಬಂದ್ರ ಅಷ್ಟೆ ಎಲ್ಲಾ ಎ ಕುದ್ಯೋಗ್ಲಿ ಎಲ್ಲ ತ ಬಿಸಾಕತ್ರೆ
ಅದೇ ಬರುತ್ತ ಬರುತ್ತ ಅಂತ ಹೇಳಿದ್ರು ಮತ್ತೇನಾಯ್ತೋ ಸುಮ್ಮ ಹಾ ಸುಮ್ಮ್ನೆ ಹೇಳ್ತಾರೆ ಎಲ್ಲ
ಹ್ಮ್ ಈ ಜನ್ರ್ಗೆ ಏನು ಸುಮನೆ ಕೆಲ್ಸ ಇರಲ್ಲ ಹ ಇಲ್ಲಾ ಹಂಗೆ ಹೇಳ್ತಾ ಇರ್ತಾರೆ ನೀವು ಈಗ ರಜನ ಇಲ್ಲ ಅಂದ್ರೆ ಪರೀಕ್ಷೆ ಏನಾದ್ರೂ ಇದ್ಯಾಾ
ಇಲ್ಲ ನಮಗ್ ಹದಿನೈದು ದಿನ ರಜಾ ಇದೆ
ಯಾಕೆ
ಎಕ್ಸಾಮ್
ಅದೇ ಮುಗೀತಾ
ಮುಗಿದಿದೆ ಎಲ್ಲಾ
ಹ್ಮ ಆದ್ರೆ ಇನ್ನ ಇವಾಗ ಇವಾಗ ಯಾವ ಯಾವ ವರ್ಷಕ್ಕೆ ಹೋಗೋದು ಮೂರನೇ ವರ್ಷನ್ನ ನಾಲ್ಕನೇ ವರ್ಷಕ್ಕೆ
ಇಲ್ಲ ಇವಾಗ ತರ್ಡ್ ಮೂರನೇ ವರ್ಷಲ್ಲಿ ಸಿಕ್ಸ್ತ್ ಸೆಮ್ ಇವಾಗ ನಾನು
ಹ್ಮ ಒಂದು ನಮ ಜೊತನೆೆ ತಾನೆ
ಅಂದ್ರೆ ನೀವು ಇವಾಗ ಸಿಕ್ಸ್ತ್ ಸಿಕ್ಸ್ತ್ ಸೆಂ ಗೆ ಬರೆತ್ತಿರಲ್ಲ ಎಕ್ಸಾಮ್ ನಮ್ದ ಇವಾಗ ಸ್ಟಾರ್ಟ್ ಗೊತ್ತಾಗುತ್ತಾ
ಓ ಹೌದಾ ಅಂದ್ರೆ ನೀವೊಂದುಸೆಮ್ಮ ಹಿಂದೆ ಇದ್ದೀರಾ ಅದೇ ನಮ್ದ ಏನ್ ಗೊತ್ತಾ ಬೇಗ ಮುಗಸ್ ಬಿಡ್ತಾರೆ ಅದೇ ಮೂರ್ ಮೂರ್ ತಿಂಗಳಿಗೆ ಮುಗಸಿ ಯಾ
ನಮ ನಮ್ದು ಆತರಾನೇ ಎಲ್ಲಾರ್ದು ಆ ತರಾನೇ ಇರುತ್ತೆ ಆದ್ರೆ ನಮ್ದ ಯೂನಿವರ್ಸಿಟಿಯಿಂದ ಸ್ವಲ್ಪ
ನಮ್ದು ಯೂನಿವರ್ಸಿಟಿಯಿಂದನೇ ಬರೋದು
ಅದ್ ಅದೇ ನಿಜ ಹೌದು ಇಲ್ಲ ಅಂತಲ್ಲ ನಮ್ದ ಅ ಜಿ ಯು ಎಚ್ ಎಸ್ ಅಂತ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯಿಂದ ಬ ಒಂದ್ ಸ್ವಲ್ಪ ಒಂದ್ಸ ಎಮ ಹಿಂದೆಯಿಂದ ನಡೆಸ್ತಾರ ನಮ್ ಲೇಟ್ ಆಗಿ ಚಾಲು ಆಗುತ್ತೆ ನಿಮ್ದು ಬೇಗ ಚಾಲೂ ಆಗತ್ತಾ
ಹ್ಮ್ ಹೌದ ಹ್ಮ್್ಮ ಆರಾಮ ಚೆನ್ನಾಗ್ ಓದ್ಕೊಳ್ಳಿ
ಶ್ರದ್ಧೆಯಿಂದ ಓದಿ
ಹ ಹಾ ಓಡ್ತೀವಿ ನೀವು ಓದ್ಕೊಳ್ಳಿ ಆರಾಮಾಗಿ ಹಾ ಸರಿ